ಹಲೋ ಹೇಳು ಬನ್ನಿ ಬ್ರೋ ಊಟ ಮಾಡಣ.
ನಮ್ಮುವು. ನಮ್ಮ ಓಣಗ್ ಹುಡುಗ್ರು ಕ್ರಿಕೆಟ್ ಆಡಕತ್ತರೇನು. ಸೌಂಡ್ ಕೆಳಕತ್ತ. ಅದ ಏನು ಮಾಡಕತ್ತರ ಏನು.
ಅದೆ ಆಡ್ತಾರ ಗೇಮು ನಿಮ್ಮಲ್ಲಿ.
ಏ ಆಡ್ತಾರಪ್ಪಾ ನಮ್ ಹಡುಗರು ಕ್ರಿಕೆಟ್ ಆಡ್ತಾರ ನಮ್ ಒನ್ಯಾಗ್ ಎಲ್ಲಾ.
ನಮ್ಮ ಕ್ರಿಕೆಟ್ ಇಲ್ಲಾ ನಮ್ಮ ನಮ್ಮ ಒನ್ಯಾಗ್.
ಅ ಅವು ಜಗಳಕ್ಕೆ ಸಾಕ ಆತಪ್ಪ ಜಗಳ ಆಡಕ ಸಾಯತಾವ ಆಟ ಪೇಟೆ ಏನ್ ಗೊತ್ತಿಲ್ಲ ಅವಿಕ್ಕೆ. ಬರೇ ಜಗಳ ಆ ಆತು ವಿಡಿಯೋ ಮಾಡಿದೆ ಇದು ವಿಡಿಯೋ ಮಾಡಿದೆ. ಇಂತದೆ ಸಾಯತವೆ ಆ ಟಾಯ್ ಏನ್ ಗೊತ್ತಿಲ್ಲ ಅವಕ್ಕೆ.
ಹ್ಮ್
ಮತ್ತೆ ಏನು.
ಹ್ಮ್ ಹೇಳ್ಬೇಕ್ ನೀವ್ ಎಲ್ಲಾ ಏನೇನ್ ಓದಿದ್ರಾ ಓದ್ತ ಇರ ನೀವು.
ಹ ನಾವು ಇದೇನ್ ಪ ಓದೋದೆ ಪಾರ್ಟ್ ಟೈಮ್ ಅ ಅನ್ಸಬಿಟ್ಟಿದೆ ನನಗಂತರು ಓದೋದೇ ಪಾರ್ಟ್ ಟೈಮ್ ಅನ್ಕೊಂಡಿದ್ದೀನಿ ಅನ್ಸುತ್ತೆ.
ಯಾಕೆ.
ತ ಪಾರ್ಟ್ ಟೈಮ್ ಕೆಲ್ಸ ಮಾಡರ್ ನೋಡಿದ್ ಹ ಪಾರ್ಟ್ ಟೖಮ್ಮೋದದ್ ಆಗ್ಬಿಟ್ಟಿದೆ ನಮ್ ಕೆಲ್ಸ.
ಹ್ಮ್
ಫುಲ್ ಟೈಮ್ ಓದಂತ ಅವ್ರು ಟೈಮ್ ಕೊಟ್ರು ಮನ್ಯಾಗ ನಾವಿದ ಪಾರ್ಟ್ ಟೈಮ್ ಓದಕತ್ತೀವಿ.
ಹೌದ ನಾನು ಕೂಡ ನಂದು ಕೂಡ ಆಗಿದ್ ನೋಡ್ ಸಿಚುವೇಷನ್
ನಿಮ್ದು ಎಲ್ಲರ್ಕಿಂತ ಬೆಸ್ಟ್ ಅಂದ್ರೆ ಹ್ಮ್ ಈ ಕಡೆ ಮನೆ ಕೆಲ್ಸನಾ ಮ ಮನಿ ಜವಾಬ್ದಾರಿನ ತೊಂದ್ರಿ ಮತ್ತೆ ಓದನು ಓತ್ರಿ.
ಹ್ಮ್
ನಾ ಏನಲ್ಲೋಡು ಉತ್ರಿ ಉತ್ರಿ ಮಂದಿ ನಾವು.
ಓದಪ್ಪಾ ಜಾಸ್ತಿ ಪೋಸ್ಟ್ ಬಿಡಕುಂತಾರ ಇವಾಗ ಎಫ್ ಡಿ ಎಕ್ಸಾಮ್ ಮಾಡ್ಕೊ.
ಎಪ್ ಡಿ ಎಸ್ ಡಿ ನನ್ನ ಡಾಕ್ಯುಮೆಂಟ್ಸೇ ಸರಿಯಲ್ಲ ನಾನು ಎಲ್ಲಿ ಮಾಡ್ಕೆತನ.
ಏನ್ ಸರಿ ಇಲ್ಲ?
ಒಂದು ಡಾಕ್ಯುಮೆಂಟ್ಸ್ ಸರಿಯಲ್ಲ.
ಏನಾಗ್ಯದ?
ಸ್ವಲ್ಪ ಮಿಸ್ಟೇಕ್ ಇದ್ದಾವೆ.
ಹ್ಮ್
ಮಿಸ್ಟೇಕ್ಕವಾ. ಮಿಸ್ಟೇಕ್ ಆವ್ ಸ್ವಲ್ಪ ಅದೇ ಹೆಸರಲ್ಲಿ ಮಿಸ್ಟೇಕು. ಇಲ್ಲೇ ಎ ಸ್ವಲ್ಪ್ದೂರ ನೋಡ್ದ ಅಲ್ ಬಗೆ ಮತ್ತೆ ಏನಡ್ದ
ಮತ್ತೇನಿಲ್ಪ ಹೇಳ್ಬೇಕ್ ನೀವೆ.
ಹೌದಾ?
ಹ್ಮ್
ಹುಡುಗ್ರು ಆಡ್ತದಾರ ಇಲ್ಲಿ.
ಇಷ್ಟ್ ಬೆಳ್ಗೇನ ಕ್ರಿಕೆಟ್ ಆಡೋದು.
ಕ್ರಿಕೆಟ್ಗೆ ಯಾವ್ ಟೈಮ್ ಸಂಬಂಧ್ ಇಲ್ಲ ಯಾವಾಗಾದ್ರೂ ಆಡ್ತಾರ ಅವ್ರು.
ಹೌದಾ? ಹ್ಮ್
ಕ್ರಿಕೆಟ್ಟ
ಇಲ್ಲಪ್ಪ ನಾ ಕ್ರಿಕೆಟ್ ಆಡಲ್ಲಾ. ಆಡಲ್ಲ.
ಯಾಕ.
ಏನಿದ್ರು ವಾಲಿಬಾಲು ಮತ್ತೆ.
ಕಬಡ್ಡಿ ಪ್ಲೇಯರಾ ನೀವು. ಹೌದಾ ಈಗ ಎರಡು ರೂಪಾಯನ್ ಹೇಗಿದೆ. ನೋಡಪ್ಪಾ ಹುಡುಗರು ಹೆಂಗ ಬೈತಾರ.
ಏನಂದ್.
ಯಾವಗ್ ನೋಡ್ರಿ ಫೋನ್ನೆಗ್ ಇರ್ ಅಂತ ಬಯ್ತಾರ.
ಹೌದಾ ಯಾರು ಆ ತರ ಹೇಳಿದ್ದು.
ಇಲ್ಲೇ ಒಂದ್ ಅಧಿಕ ಪ್ರಸಂಗಿ ಆದ ಒಂದ್ ವಾರ.
ಹ್ಮ್
ಅಧಿಕ ಪ್ರಸಂಗಿಯನಾ ಅದಕ್ಕೆ ಆತದ
ಹೌದಾ ಗಾಳಿ ಬರ್ತ ತುಂಬಾ ಗಾಳಿ ಸೌಂಡ್ ಕೇಳ್ಸೈದೆ.
ಹಾ ಇಲ್ಲಿ ಗಾಳಿ ಜಾಸ್ತಿ ಬಿಡತವಿ ಇಲ್ಲಿ ಏನ್ ಮನೆ ಇಲ್ಲಲ್ಲ.
ಹ್ಮ
ಹೊರಗ ಒಳಗ ಹೊರಗಡೆ ಪೂರಾ ಹಂಗಾಗಿ.
ಹ್ಮ್
ಏ ಗಾಳೆ ಆಗ್ತೇ ಇಲ್ಲಿ.
ಹೌದಾ.
ನಮ್ಮೊಣಿಲ್ಲಿ ಕ್ರಿಕೆಟ್ ಇದೆ ಫಸ್ಟ್ ಟೈಮ್ ಮಾಡಕತ್ತ ಹುಡುಗುರು. ಒಬ್ಬೋನ ಅಂತ. ಚೊಲಾಡ್ತ ನಮ್ಮ್ ಕ್ರಿಕೆಟ್. ತಪ್ಪ್ ಗಿಪ್ಪೆನ್ ಅಡಲ್ಲಪ್ಪೋ.
ಹೌದ. ಏನು ಟೈಮಿಂಗ್ ಇರ್ಬೇಕ ಅದು ಆಡಕ್ ಗೇಮ್ಬೇಕು ಬೆಸ್ಟ್ ಬೆಳಿಗ್ಗೆನಾ.
ಏ ಬೆಳಗ್ಗೆನೇ ಆಡ್ತಾರಪ್ಪ ನ ಸಾಯಂಕಾಲ ಆಡೋದೆ ಆಡ್ಬಾರಡ್ದೇನ ಬೆಳಗ್ಗನೇ ಆಡ್ಬೇಕು.
ಹ್ಮ್ ಬಿಡು ಒಳ್ಳೇದೇ ಬೆಳಗ್ಗೆ ಆಡಿದ್ರೆ ಎಕ್ಸರ್ಸೈಜ್ ಆದಂಗ ಆಗುತ್ತೆ
ಹಾ
ಹ್ಮ್
ವಟ್ಟೆ ತುಂಬ ತಿಂದು ವಟ್ಟೆ. ಹೊಟ್ಟೆ ಬಾಕನಾಗಿ ಆಡಿದ್ರೆ ಹೆಂಗ ಬೆಳಗ್ಗಿನೇ ಆಡ್ಬೇಕು ಆಡಿದ್ರೆ. ಹಾ ಹುಡುಗುರು. ಹ ಯಾರ ಬಲ್ಲಿ ಇಸ್ಕಂಡ್ ಆಡಬೇಕಿಲ್ ಮಂತೆ ಕೊಡಾವಲ್ನಾ.
ಅವನೇನ್ ಕರ್ಕೊಂಬರಬಕ್ ಹಂಗರ ಕೊಡ್ತನ್ ಲೆ ಅವ.
ಬ್ರೋ
ಹಲೋ
ಮತ್ತೆ ಊಟ ಆಯ್ತಾ.
ಹಾ ಆಯ್ತವ ಇನ್ನ ಆಗಿಲ್ಲಪ್ಪ ಮಾಡಬೇಕೇನ ಈಗ ಫ್ರೆಶ್ ಆಯ್ತ.
ಮಾಡಬೇಕನ್ ಒಂಬತ್ತು
ಹಾ ಮಾಡ್ಬೇಕು ಒಂಬತ್ತಾದ್ರುನು ಮಾಡ್ಬೇಕು ಇವಾಗ ಹೋಗಿ. ಹಾ ಹೋಬಕು ಹೊಲ್ದ ಕಡೆ ಹೋಬಕು ಕೆಲ್ಸ ಇದೆ ಏನ್
ಕಡಿ.
ಹಾ ಹಾ
ಹ್ಮ್
ಮತ್ತೆ ಸ್ಟಡಿ ಹೆಂಗ್ ನಡದದ.
ಎಲ್ಲಾ ಬಿಟ್ಟಿದ್ದೇ ನೋಡಿ ಇವಾಗ ಒಂದು ಒಂದ್ ತಿಂಗ್ಳಾಯ್ತು.
ಈಗ ನನ್ ಮೊಬೈಲ್ಗೆ ರಿಚಾರ್ಜ್ ಮಾಡ್ಲಾರ ಎರಡು ತಿಂಗಳ ಆಯ್ತು ಇವಾಗ. ಒಂದೂವರೆ ತಿಂಗಳ ಆಯ್ತು. ದ ಅಂದ್ರೆ ಓದಿಲ್ಲ ಓದ್ಬೇಕಂತನೇ ರಿಚಾರ್ಜ್ ಮಾಡ್ಸಿದ್ದಿಲ್ಲ. ಒಬ್ಬ. ಇಲ್ಲ ನಮ್ ನಮ ರೂಮ ಮೇಟ್ ಸಿಮ್ ಇದೆ ಯಾಕೆ ಸುಮ್ನೆ ಯಾಕೆ ವೇಸ್. ಮಾಡ್ತದು ಆಕೆ ಯೂಸ್ ಮಾಡಂತ ಅಂದ ಆಕೆ ಅಂದ ರುಬ್ಬದೇ ರುಬ್ಬ ಕಯ್ತೀನಿ ಇವಾಗ ಅದೇ ಎಲ್ಲಾ ರಿಚಾರ್ಜ್ ಫೋನ್ ಎಲ್ಲ ಅದ್ರತೀನಿ ಫೋನ್ ಯಾರಿಗ ಹಚ್ಚಬಾಡ ಅದ್ರಲ್ಲಿ ಅಂತ ಹೇಳ್ಯಾನ್ ನಾ ಫೋನ್ ಎಲ್ಲ ಹಚ್ಚಕತೀನಿ ಅದ್ರಲ್ಲಿ.
ಹೌದಾ ನಿಜ ಒಂದೇ ನಂಬರ್ ಇಡಬೇಕು.
ಎಲ್ಲದ ಒಂದೇ ನಂಬರ್ ಕೊಡ್ಬೇಕ ಸಿಮ್ಮು.
ಹ್ಮ್ ಹ್ಮ್
ಏನ್ಲೇ
ಅಂದ್ರೆ ನಿಮ್ ಏರಿಯಾದಲ್ಲಿ ಅಷ್ಟೊಂದು ಹುಡುಗುರು ಇದಾವ ಅಷ್ಟೊಂದು ಹುಡುಗುರು ಕ್ರಿಯೇಟಾಡ್ತಾರ.
ಹುಡುಗುರು ಇದ್ದಾರ ಒರು ಕೆಲೊಬ್ಬರು ಆಡ ಮನ್ಸ ಇದೆ ಇನ್ನೊನ್ ಕೆಲವ ಹುಡುಗರು ಅದದ ಇರ್ತಾರಲ್ಲ ಅವರು ಊರಿ ಮಿಕ್ಕಿದಾರು.
ಹ್ಮ್
ಅಂತಾನರಿದಾರೆ ಬಾರೆ.
ಹೌದಾ ಹ್ಮ್
ಒಂದಿಷ್ಟ್ ಹುಡ್ಗುರು ಆಡ್ತಾವ್ ಚಲೊ.
ಹ್ಮ್
ಅದು ನಮ್ಮೂರ್ಲೀ ನಡೀತಲ್ಲ. ಅದ್ರಲ್ಲಿ ಆಡ್ಬೇಕ್ ಕನ ಹುಡುಗ್ರು ಕನಸದು ನಾನ್ ಅಲ್ಲಿ ಆಡ್ಬೇಕನಸ್ತಪ ಅಂತೇಳ್ತ ಹುಡುಗ್ರು
ಹೌದಾ
ಹಾ ನಮ್ಮೋಣಿಂದ ನಾವ್ ಇಬ್ರೇ ಆಡ್ತೀವ ಇದ್ದರೆ ಆಲಿನ್ಯಾಗ.
ಯಾರವ್ನು?
ನಾನು ನಮ್ಮಣ್ಣ ಇಬ್ರೇ ಆಡ್ತೀವಿ.
ಹ್ಮ ಹ್ಮ
ನಮ್ಮೋಣಿಂದ ಯಾರು ಬರಲ್ಲಾ ನಾವಿಬ್ರೆ ಆಡೋದು ಅದಕ್ಕೆ ಹುಡುಗುರುನು ಆಡ್ಬೇಕನ ಆಡಬೇಕನ್ತ್ ನಾನು. ಹುಡುಗರಿಗಿಲ್ಲಲ ಇಂಟ್ರೆಸ್ಟ್. ಹಾ
ಹ್ಮ್
ಅದಕ್ಕಾಗಿ
ಹೌದಾ ಹ್ಮ್
ಎಲ್ಲ ಬೆಳೆಗ್ ಛಲೋ ಬಂತಲ್ಲ.
ಬೆಳೆ ಚೆನ್ನಾಗ್ ಬಂದಿದೆ ಮಳೆ ಅಲ್ಲ ಗುರು.
ಮಳೆಲ್ಲ
ಹ್ಮ್
ಬರ್ಲೇ ಇಲ್ಲ.
ಹ್ಮ ಅದಕ್ಕೆ ನನ್ ಕರೆಂಟ್ ಬರಲ್ಲ ಅಂದ ಅರ್ಧ ರಾತ್ರಿ ಫೋನ್ ಚಾರ್ಜ್ ಹಾಕಿದ್ದು. ಹ್ಮ್ ಸೌಂಡ್ ಬರತದ ಜಾಸ್ತಿ ಸೌಂಡ.
ಇವಾಗ?
ಇವಾಗೇನ್ ಪರವಾಗಿಲ್ಲ.
ಮ್ಮ ಇದಾನಲ್ಲ ಬಿ ಎ ಬಿ ಅಂತ.
ಹ್ಮ್ ಹ್ಮ್
ಒಂದೆರಡು ಕೊಟ್ಬಿಟ್ ಹುಡ್ರು ಪಡ ಪಾಡಂಗ್ ಕೇಳಿ
ತಮ್ಮ ನಿನ್ ತಂಬಾ ತುಂಬಾ ಇದಾನಪ್ಪಾ ನಿನ್ ತಮ್ಮ ಬೆರ್ಕೆ ಇದಾನ ತುಂಬಾ. ಹಾ
ಆಡ್ರಲೇ. ಮಾಡ್ರಿ ಹೋಗ್ರಿ. ಏ ಮಾಡೋಗಲೇ. ನ ಅದು ಬ್ಯಾಟ್ ಕೊಟ್ಟಿದೀನಿ ಹುಡ್ಗುರು ಕೊಡ್ತನಿ ಎಲ್ಲಂತ ಬ್ಯಾಟ್ ಯಾಕೆನು
ಏನ್ಕ?
ಐತೇನು ಬ್ಯಾಟ್ ಅಂದ್ರೆ ಮತ್ತೆ ಅವ್ನು ನನ್ ಬ್ಯಾಟ್
ಹೌದಾ ಯಾರ್ ನಿಮ್ ತಮ್ಮ ತುಂಬಾ ಇದ್ ಇದಾನೆ ಅವನು. ತುಂಬಾ ಬೇಕಿ.
ಬಂಜಿನಾ ಸಲಕಿ ಈ ತೊಂಬದನಾವ ಇಲ್ಲಂದ ತರ್ತಿರ್ಲಿಲ್ಲ.
ಹ್ಮ್ ಹ್ಮ್
ಬನ್ನಿ ಏನ್ ಮಾಡ್ತದ್ ಹೋಯಿ ಹೋಯ್ಬರಣ. ಆ ಜಮೀನ್ ಕಡೆ.
ಹ ಇಲ್ಲಪ್ಪ ಇನ್ನ ಊಟ ಮಾಡಿಲ್ಲ ಏನಿಲ್ಲಾ.
ಹೌದಾ ಎಲ್ಲ ಗಾಡಿ ಇತ್ತು ಗಾಡಿಲ್ಲಿ ಹೋಗ್ ಬರ್ತಿದ್ವಿ.
ಇಲ್ಲ ಇನ್ನ ಊಟ ಮಾಡಿಲ್ಲ ನಾನು ಊಟ ಮಾಡಿ ಆದ್ಮೇಲೆ ಆದ್ರು ಹೋಗುಮ್ಮ. ಹಾನ್ ಅ ಸರಿ ಮತ್ತೆ ಯಾವಾಗದ್ರೂ ಕಾಲ್ ಮಾಡ್ರಪ್ಪ ಕಾಲೇ ಮಾಡಲ್ಲ ನೀವು ಜಾಸ್ತಿ.
ಮಾಡ್ತೀನ್ ಗುರು ನೀನೇ ಮಾಡಲ್ಲ.
ಹಾ
ನೀನೇ ಮಾಡ್ತಿಲ್ಲ ನೀನೇ ಬೀಜ ಆಗಿದ್ಯಾ.
ಫೋನೇ ಅತ್ತಲ್ಲ ನಾವೇ ಹಚ್ಬೇಕು.
ಹೂಂ
ಹಾ
ನೀ ಹಾಗೇನಿಲ್ಲ ಬಾ. ಮಾಡ್ತೇನೆ.
ಆಮೇಲೆ ಮತ್ತೆ ಹಚ್ರಿ ಅವಾವಗವಾಗ. ಸರಿ ನಮ್ಮದ್ರಲ್ಲಿ ಚಾರ್ಜ್ ಎಲ್ಲ ಆಮೇಲೆ ಹಚ್ಚ್ತೀರಾ? ಸ್ವಲ್ಪ ಒಂದ್ ಹತ್ತು ನಿಮಿಷ ಬಿಟ್ಟು ಆ ಓಕೆ.